ಇಲ್ವಾ
ತೆ ನಿಮ್ಗೆ
ಕೇಳ್ಸ್ತೈತೆ
ಏನ್ ಮಾಡ್ತಿದ್ರಿ
ನಾವು ಮ್ಯಾಚ್ ನೋಡ್ತಿದ್ದೇ ನೀವು
ನಾನು ಅಡಿಗೆ ಮಾಡಣ ಅಂ ತಮಾಡ್ತಾಯಿದ್ದೆ
ಅಡುಗೇ
ಹ್ಮ್
ನೀವ್ ಮಾಡ್ತೀಯಾ?
ಹೂ
ಎಲ್ಲಿರದ್ನಿನು
ನಾನು ಬೆಂಗಳೂರಲ್ಲಿ ಇದೀನಿ
ಆಶ್ ಪಿ ಜಿಲ್ತಾನೆ ಇರದು
ಇಲ್ಲಾ ರೂಮ್ಮಾಡ್ಕಂಡಿದೀನಿ
ಒಬ್ಳೆ
ಇಲ್ಲ ನನ್ ಫ್ರೆಂಡ್ಸಿದರೆ
ಎಷ್ಟ್ಜನ
ಒಂದಿಬ್ಬ್ರು
ಹಾ
ಆ ನೀವೇನ್ಮಾಡ್ತಿದೀರಾ ಊರಲ್ಲಿ ಊರಲ್ಲಿದೀರಾ ನೀವು ಬೆಂಗಳೂರುರಲಿದಿರ
ನಾವು ಊರಲ್ಲಿದ್ದೀವಪ್ಪ
ಊರಲ್ಲೇನ್ಮಾಡ್ತಇದಿರಾ
ಊರಲ್ಲೇನ್ಮಾಡದು ಜಮೀನ್ಕೆಲ್ಸ ರೈತ ರೈತ
ಬೆಂಗ್ಳೂರ್ಗೆಬರೋದಲ್ವಾ
ಏನ್ ನಮ್ಗಗಾಲ್ ಸೆಟ್ಟಗಲ್ಲ ಬೆಂಗ್ಳುರ್ಗ್ಗ್ಬಂದ್ರೆ
ಹೌದಾ
ಹ್ಹ್ ಹ್ಹ್ಹ್ ಹ್ಹ್
ಕೆಲ್ಸ ಮಾಡ್ತೀರಾ ಹಂಗಾದ್ರೆ
ಹ್ ಜಮೀನ್ಕೆಲ್ಸ ಮಾಡದು ಅಸ ಅಸಗಳ್ಸಾಕಿದೀವಿ ಹಾ ಸಾಕಂಡ್ ಸಗಣಿಬಾಚ್ಕಂಡಿರದು
ಹಾ ತರ್ಕಾರಿ ಗಿರ್ಕಾರಿ ಎಲ್ಲ ಬೆಳಿಯಲ್ವ
ಉಹು ಓನ್ಲಿ ಕಬ್ಬು
ಕಬ್ಬೆಳೀತೀರಾ
ಕಬ್ಬು ಅರ್ಷ್ಣ
ಏನಾ ಕಬ್ಬು
ಶಿಣ
ಅರ್ಶ್ಣ ಬೆಳಿತಿರಾ
ಹೂ ಮಕುಕ್ಕೆ ಅಚ್ಕತಿರಲ್ಲ ಮದಷ್ಟಲ ಹದು ಕಡಿತೀವಿ
ಹೌದು ಹ
ಜೋಳ
ಹಾ
ಭತ್ತ ರಾಗಿ
ನಮ್ಮೂರ್ ಕಡೆನು ಬೆಳಿತೀವಿ ಭತ್ತ ರಾಗಿ ಎಲ್ಲಾ ಆದ್ರೆ ಅರ್ಶಣಾ ಬೆಳಿಲ್ಲ ಅಷ್ಟೇ ಕಬ್ಬು ಬೆಳಿತೀವಿ ತರಕಾರಿ ಬೆಳ್ಳಿ ಬೆಳಿತೀವಿ ಟಮೊಟೋ ಗಿಮೋಟ ಅದೇನು ಬೆಳಿಲ್ವ ನೀವು
ಹ ಎಲ್ಲ ಬೆಳೆಯಕ್ಕೆೆ ಜಾಸ್ ಜಾಗ ಇಲ್ಲ ಕಂಪೋಸ್ ಮಾಡ
ಹ್ಮ
ಏನ್ ಹೇಳಿ
ನಿಮ್ಮಷ್ಟು ಜಾಗ ಇದ್ದಿದ್ರೆ
ಹ
ನಾವು ಬೆಳೆಯವು ಆದ್ರೆ ಏನು ಮಾಡಕ್ಕಾಗತ್ತೆ ಜಾಗ ಇಲ್ಲ ನಿಮ್ಮ ಅಷ್ಟು ನಮ್ಗೆ
ನಮ್ಮ ಇಷ್ಟು ನಮಗು ಏನ್ ಅಷ್ಟೊಂದಿಲ್ಲ ಅಂದ್ರೆ ಸೀಸನ್ ವೈಸ್ ಸೀಸನ್ ವೈಸ್ ಬೆಳ್ಕೊಂಡ್ ಹೋಗಲ್ವಾ ಅಂತ ಟೊಮೊಟೊ ಆತರ ಇವಾಗ
ಅವೆಲ್ಲಾ ಮೂರ್ ತಿಂಗ್ಗಳು ಬೆಳೆ ಅಲ್ವಾ
ಹಾ
ಒಂದೊಂದ್ ಸತಿ ರೇಟ್ ಸಿಗುತ್ತೆ ಒಂದೊಂದ್ ಸತಿ ರೇಟ್ ಸಿಗಲ್ಲ
ಹ ಇದ್ದಂದ್ರೆ ಯಾವಾಗ್ಲೂ ರೇಟ್ ಇರುತ್ತಾ
ಕಬ್ಬು ಆದ್ರೆ ಯಾವಾಗ್ಲೂ ರೇಟ್ ಇರುತ್ತೆ ಅರಿಶಿಣ ಕಬ್ಬು ಆದ್ರೆ ಇವೆಲ್ಲಾ ವರ್ಷದ ಬೆಳೆ
ನಮ್ಮನೇಲ್ಲೂ ಕಬ್ಬು ಹಾಕಿದೀವಿ ಇವಾಗ ಸ್ವಲ್ಪ ಎಷ್ಟ್ ಎಕರೆಗಲ್ಲ ಸ್ವಲ್ಪ ಹಾಕಿದು ಅಷ್ಟೆ ಯಾರೋ ಉಳ್ದಿದ್ದು ಅನ್ಬಿಟ್ಟು ಬೀಜ ಕೊಟ್ಟಿದ್ರು
ಹ್ಮ್ ಹ್ಮ್ ಹ್ಮ್
ಅದುನ್ನೇ ಹಾಕಿದೀವಿ
ಹ ಅಲ್ಲಯಾರು ನೋಡ್ಕತಾ ಇರೋದು ಊರಲ್ಲಿ ಬೆಂಗಳೂರಲ್ಲಿ ಇದ್ರೆ
ನಮ್ಮ ಅಪ್ಪಾ ನಮ್ಮ ಅಮ್ಮ
ನಿನ್ ತಮ್ಮ
ನಂ ನನ್ ತಮ್ಮ ಅವರು ಬೆಂಗಳೂರಲ್ಲೇ ಇದ್ದಾರೆ ಇವಾಗ ಕಾಲೇಜ್ ಮುಗಸಿ ಬಂದಿದ್ದಾರೆ ಬೆಂಗಳೂರಿಗೆ
ಹಾ ಅವರ ಎಲ್ಲಿ ಇರೋದಿಲ್ಲಿ
ಹಾ
ಅವರೇನು ಮಾಡ್ತಿರೋದು ಬೆಂಗಳೂರಲ್ಲಿ
ಅವರು ಓದ್ತಿದ್ದಾರೆ
ಏನ್ನಾ
ಆಹ ಆಡಿಟಿಂಗ್ ಮಾಡ್ತಿದ್ದಾರೆ
ಓದ್ತಿದ್ದಾರೆ ಅಂದ್ರೆ ಆಡಟಿಂಗ್ ಮಾಡ್ತಿದ್ದಾರೆ ಅಂತ
ಅದೇ ಅದ್ರ್ದ ಒಂದ್ ಸ್ವಲ್ಪ ಓದೋಧ್ನೆ ಅಡಿಟಿಂಗ್ ಮಾಡ್ತಿದಿದ್ದಾರೆ ಅಂತ ಓದ್ತಾರೆ ಅದನ್ನೇ ಅಂತ ಅಂದ್ರೆ ಸ್ಟಾರ್ಟಿಂಗ್ಗೆ ಕೆಲ್ಸ ಕೊಡಲ್ಲ ಅದೆಲ್ಲ ಕಲಿಬೇಕು ಅದನ್ನ ಕಲಿಯೋದು ಅಂದ್ರೆ ಓದೋದು ಒಂತರಾ ಅಲ್ವಾ ಎಕ್ಸ್ಪೀರಿಯನ್ಸ್ ಇರ್ಬೇಕು ಅಂತ ರ ಆಮೇಲೆ ಕೆಲ್ಸ
ಹ್ಮ್ ಹ್ಮ್ ಹ್ಮ್ ನೀವ್ ಏನ್ ಮಾಡ್ತೀರಿ ಬೆಂಗಳೂರಲ್ಲಿ
ನಾನು ಅಕೌಂಟೆಡ್ ಆಗಿ ವರ್ಕ್ ಮಾಡ್ತಿದ್ದೀನಿ ಲೆಕ್ಕಾಚಾರ ಕಚ್ರ
ಹ
ಏನೇಳಿ
ಸ್ಯಾಲ್ ರಿ ಎಷ್ಟ್ ಕೊಡ್ತಾರೆ ಬೆಂಗ್ಳೂರಲ್ಲಿ ಅಕೌಂಟ್
ಸ್ಯಾಲ್ರಿ ಎಲ್ಲ ಹೇಳ್ಬಾರ್ದು ಕಡ್ಮೆ ಸ್ಯಾಲ್ರಿ ಆಮೇಲ್ ನೀವ್ ನನ್ನನ್ ಆಡ್ಕೋಬಿಟ್ರೆ ನಾನೇ ಪರ್ವಾಗಿಲ್ಲ ಇಷ್ಟು - ಮಾಡ್ತೀನಿ ಊರಲ್ ಇದ್ಕೊನ್ಡು ನೀವು ಬೆಂಗಳೂರ್ಲ್ಲಿ ಇದ್ಕನ್ಡು ಏನ್ ಮಾಡಕಹೊ ಯತೀರಾ ಬೆಂಗಳೂರ್ಗೆ ಅಂತೀರ ಆಮೇಲೆ
ಹಂಗೆ ಎಷ್ಟ ಜನ ಕೇಳ್ರ ಸ್ಯಾಲರಿ ನಾ ಅಯ್ಯೋ ಮತ್ತೆ ಬಾಡಗಿಗೆ ಹೋಯ್ತಯ್ತೆ ಅದಕ್ಕೆ ಹೋಯ್ತಯ್ತೆ ಇನ್ ಎಷ್ಟು ಉಳ್ಸ್ತೀಯ ಅಲ್ಲಿ ಅಂತ
ಎಲ್ಲಾ ಹಂಗ ಅಂತಾರ
ಹ್ಮ್
ಅಲ್ಲ ಎಷ್ಟ ಇರ್ಬೋದ ನಿನ್ ಸ್ಯಾಲರಿ ಎಲ್ಲಾ ಅಂಗೆ ಅಂತಾರೆ
ಎಲ್ಲಾ ಅಂದ್ರೆ ಯಾರಿಗೆ ಯಾರ್ ಕೇಳ್ತಾರೆ ಅವ್ರಿಗೆ ಹೇಳ್ತೀನ ಅವ್ರಂಗ ಅಂತಾರ ಇಷ್ಟೇ
ಹಾ ಹಾ ಮತ್ತೆ ಎಲ್ಲರೂ ಅಂಗೆ ಬೇರೆನ್ನ ನೋಡ್ಕೊಬೇಕಪ್ಪ
ಬೇರಾದ್ ನೋಡ್ಬೇಕು ನೋಡೋಣ
ಇರಂಗ
ಆ
ಯಾವಾಗ್ಲೇ ಹೋಗ್ತೀರ
ಗೊತ್ತಿಲ್ಲಾ ನೀವು್ ಅರ್ಶಣ ಯಾಕ ಬೆಳಿತೀರಾ ಹೇಳಿ
ಏನು
ಅರಿಶಿನ ಯಾವ್ ತರ ಬೆಳಿತೀರಾ
ಈಗ ಸ ಬ್ರೋ ಮಾಮೂಲಿ ಬೀಜ ಇರುತಲ್ಲ ಅಷ್ಟ ಅ
ಅದೆಂಗೆ ಅರ್ಶ್ಣದ ಹೆಂಗೆಲ್ಲ ಬೀಜ್ ಬೀಜ ಬರುತ್ತೆ ಕಬ್ಬಿಂದ ಅ ಆದ್ರೆ ಬೀಜ ಬಂದಿರುತ್
ಕ ಅಲ್ಲೆ ಇರುತ್ತೆ ಶುಂಠಿ ಇರುತಲ್ಲ ಹಾಗಗ್
ಹಾ ಶುಂಠಿ ನೋಡಿದೀನಿ ಶುಂಠಿ ತರ
ಆತದ್ ಇರುತ್ತೆ
ಹ್ಮ್
ಹದು ಬೀಜ ಸ್ವಲ್ಪ ದಿಸ ಹೊಂಗೊ
ಹಾ
ಬಿಸಿಲು ಬೀಳ್ದ ಮಂಗೆ ಗಾಳಿ ಬಿಟ್ಟತ್ತು ಮತ್ತೆ ಔಷಧಿ ಹೆಡ್ಜಿ
ಹಾ
ಸೇ ಮಾಮೂಲಿ ಜೋಳ್ ಹಾಕ್ತಿತ್ವಲ್ವಾ ನೀರೋಡಿಯೋದು ಇಲ್ಲ ಫೆಬ್ರವರಿಗೆ
ಹ್ಮ್
ಹೌ ನ ಸರ್ಕಾರ ಕೆಲಸ ಅಷ್ಟ
ನಿ ನಿಮ್ ವಾಯ್ಸು ಕರೆಕ್ಟ್ ಕೇಳಸ ಚರಂದನೆಯ
ಹೆಂಗಲ್ಲ ಅರಿಶಿನ
ಹಾ
ಅದನ್ನ ಕಿತ್ತು ಅದ್ರಲ್ಲಿ ಬೇರ್ ಬೇರ್ ಇರುತ್ತೆ ಅದನ್ ಬೇರೆ ಮಾಡಿ ಚೆನ್ನಾಗಿರೊನ ಅರಿಶಿಣ ಬೇರೆ ಮಾಡಿ ಇನ್ನೊಂದ್ ಸ್ವಲ್ಪ ಕೆಟ್ಟೋಗಿರದ ಹಳೆ ಅರಿಶಿಣ ಆಯತ ಅದನ್ ಬೇರೆ ಮೂರ್ ತರ ಬೇರೆ ಮಾಡ್ಬೇಕು ಅದಾದ್ಮೇಲೆ ಅದ್ ಇದನ್ನ ಬೇಯಿಸಬೇಕು ಕಷ್ಟ
ಬೇಯಿಸಲ್ಲ ಬೇಯಿಸ್ಬೇಕಾ ಹ - ಹ
್ದ
ಹಾ
ಬೇಯಿಸಿ ಮತ್ತೆ ಒಣ ಹಾಕ್ಬೇಕು ಒಂದ ಇಪ್ಪತ್ತೈದ್ ದಿಸ
ಹಾ
ಅದಾದ್ರ ಅದ್ ಮಾರ್ಕೆಟಿಗೆ ತಗೊಂಡೋದ ಅದು ಮಾರೋದ್ ಅ ನಮ್ ಈ ಕಡೆ ಸೈಡ್ ಕಮ್ಮಿ ಮೈಸೂರು ಸೈರಿ ಕಾಣಬು ಮಾರ ಒಳ್ಳೆ ಪ್ರಶ್ನಾನ ಎಲ್ಲೆಲ್ಲ ಮಾರ್ಕ ಏಕೆಂದ್ರೆ ಅದುಅರ್ಶನ ಮಾರ ಯಾರರು ಇಲ್ಲಿ ಕಮ್ಮಿ ಕಡೆ ಬೆಳೆಯರೆಲ್ಲ ಕಮ್ಮಿ ಅಲ್ವಾ
ಹಾ
ಸಾಕ ಅದಕ್ಕೆ ಇಲ್ಲಿ
ಜಾಸ್ತಿ ಇಲ್ಲ ವ್ಯಾಲಿ ಅಂದ್ರೆ ಈ ಕಡೆ ಎಲ್ಲಾ ಜಾಸ್ತಿ ಆದದನ್ನೆಲ್ಲ ತಗೊಳಲ್ಲ ಅಂತ ಹೇಳ್ತಿದರ ಮೈಸೂರ್
ಅಂದ್ರೆ ಆ ಕಡೆ ಸೈಡ್ ಜಾಸ್ತಿ ಬೆಳಿತಾರ ಹಾ ನಮ್ಗ್ ಅಕಾಡೆಮಿ ಎಂತ ಇದಿದ್ರಲ್ಲ ಅವ್ರು ಹೇಳಲ್ಲರು ಅಷ ಬತ ಅದಿಕೆ ನಾವು ಹಾಕಿದೀವಿ ಸರ್
ಆದ್ರೂ ತುಂಬಾ ಲೇಟ್ ಆಗಲ್ವಾ
ಹ ಅವು ಮಾಡವ
ಅದನ್ನು ಒಣಗಸಿ ಅದೆಲ್ಲಾ ಮಾಡಿ ನೀರಲ್ಲೆಲ್ಲ ಬೇಯಿಸಿ ಮತ್ತೆ ತೆಗ್ದು ಸಪ್ ಸಪ್ರೇಟ್ ಎಲ್ಲ ಹತ್ಕ್ಕೂ ಒಂದೇ ರೈಟ್ ಇರುತ್ತಾ ಇಲ್ಲ ಬೇರೆ ಬೇರೆ ರೈಟ್ ಇರುತ್ತಾ ಯಾವ್ದ ಆ
ಬೇಯಿಸ್ಕೊಂಡು ತಗೊಂಡ ಹೋಗ್ತಿವಲ್ಲ ಲಾ ಒಂದೇ ರತದು
ಅಂದ್ರೆ ಒಣಗಿ ಅಂದ್ರೆ ಇವಾಗ ನೀವ್ ಹೇಳಿದ್ರಲ್ಲ ಮೂರ್ ತರ ಸಪ್ರೇಟ್ ಮಾಡ್ಬೇಕು ಅಂತ
ಹ ಅವಕೆ ಹಳೇವ್ ಆದ್ರೆ ಜಾಸ್ತಿ ರೇಟ್ ಇನ್ನು ಎರಡು ಒಂದು ಗೆಟ್ ಮತ್ತೆ ಅವ್ರ ಬೇಯಿಸಿಕೊಂಡು ತಗೊಂಡೋದ್ರೆ ತೂಕ್ದಲ್ಲಿ ಒಂದೇ ರೇಟ್ ಕೊಡ್ತಾರೆ ಅದ್ಕೇನ್
ಹಾ
ಬೇಕು ಆದ್ರೆ ಅವ್ರು ಇದದ್ ಒಂದು ಐಟಮ್ ಬೇರೆದ್ರೆ ತಗದ್ರೆ ಇನ್ನ ಚೆನ್ನಾಗಿರ ಮ ಅದು ಪೌಡ್ರು ಮೊಕ್ಕ ಹಚ್ಕೊಳ್ಳೋದು ಅದಕ್ಕೆಲ್ಲ ಹೋಗುತ್ತು ಸಾಂಬಾರ್ ಮಾರ ಅದ ಎಲ್ಲ ಪೌಡ್ ಟಕೊಂಡೇಳ್ತಾರೆ ಅದ ಹ್ಮ್ ಆತರ ಅಮ್ರಚಾ ಒಂದ್ಸತಿ ರೇಟ ಸಿಗ್ಬುದ ಒಂದ್ ಸದ ರೀ ಲಾಸ್ ಅಂದಾಗಲ್ಲ ರೇಟ್ ಸಿಗುತ್ತೆ ಹೌರ ಜಾಸ್ತಿ ತಗೊಂಡ್ಡ ಈಗ ಬಏ ಈಗೇನ್ ಜಾಸ್ತಿ ರಿಸ್ತ ಆಗಲ್ಲ ಬೆಳಿಗೆ ಗಂಟ
ಹಾ
ಲಾಸ್ಟ್ ಎಡ್ ದಿನ ಕೇಳ ಬಿಟ್ಟು
ಹಾ
ಸಿದೆಯಲ್ಲಾ ಅದು ತುಂಬಾ ರಿಸಷ್ಟ್ತು
ಹ ಅಂದ್ರೆ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ಗ ಬರು ನಿಮ್ಗೆ ಅಮೌಂಟ್ ವಾಪಸ್ಸು ಅಷ್ಟೇ ಇಲ್ಲೊಂದ ಸ್ವಲ್ಪ ಜಾಸ್ತಿ ಬರುತ್ತಾ
ಲಾಸ್ ಅಂತು ಆಗಲ್ಲ ಆಕಿರದಾರು ವಾಪಸ್ ಕೊಡುತ್ತ
ಒಟ್ಟು ನೀವು ಹಾಕಿರೋ ಅಮೌಂಟಿಗೆ ಬರುತ್ತೆ
ಲ ಸಗ
ಹ್ಮ್
ಅ ತತಳ ಆತಿ ಹಾ ಹಾಗ ಒಂದ ತರ್ಕಾರಿ ಅಷ್ಟವಲ್ಲ
ಹ
ಒಂದೊಂದು ಸಲ ರೇಟ್ ಇರುತ್ತೆ
ಅಯ್ಯೋ ಅ್ರಲ್ಲ ಒಂದೊ್ಸ ರೇಟ ಇಲ್ಲ ಬಿಡಿ ಹತ್ ರೂಪಾಯಿಗೆ ಹತ್ತು ರೂಪಾಯಿ ಕೆಜಿ ಕೊಟ್ಟುಬಡ್ತಾರೆ ಒಂದೊಂದ್ಸತಿ ಟಮಾಟ
ಹ ಈಗ ಸುಮ್ನೆ ಅ ಮೂರ್ ತಿಂಗ್ಗಳು ಬೆಳೆದಿ ದಾರ ಕಟ್ಟಿ ಔಷಿ ಹೊಡೆದು ಬ್ಯಾಗ್ ಮಾಡಿ ಚೀಲ ಮಾಡಿ ಎಲ್ಲಾ ಮಾರಕ ಎಷ್ಟೇ ರಿಸ್ಕ್
ಹ್ಮ್ ಅಂದ್ರೆ ನೀವ್ ವರ್ಷದ ಬೆಳೆ ನೋಡ್ತೀರಾ ನಾವವು ಮೂರ್ ತಿಂಗಳ ಬೆಳೆ ನೋಡ್ತೀವಿ
ಅದಕ್ಕೆ ನಾವ ಏನ್ ಮಾಡೋಡ್ತೀ ಅಷ್ಟಮ ರಿಸ್ಕಕ್ ತಗತಾರೆ ಅಂದ್ಬಿಟ್ಟಿ ಕಬ್ಬು ಜೋಳ ಇವ ಹಾಕೊಂಡು ಇದ್ವಿ
ಹಾ ಹಾ
ಹ್ಮ್ ಹೊಸ್ಕೋಳಿಗೆದ ಬೇಕಲ್ಲ ಜ್ವರ
ಎಷ್ಟೊ ಸೈಟ್ ಇದ್ದೀರಾ
ಬ ಅಲ್ಲ ಕಸ
ನಾಲ್ಕ್ ಕಸ ಇಟ್ಟಿದ್ದೀರಾ
ನ ಕಸಾವರ್ ಸ ಇತ
ಹ ಎಷ್ಟ ಎಷ್ಟಲಿ ಟ್ರಾವೆಲ್ ಬರುತ್ತೆ ನಾಲ್ಕು ಅಷ್ಟತಿಂದ
ಈಗ ಅದಂದ್ರೆ ಮೂರುಗ ಹಬ್ಬ ಅಗ ಬಸ್ ಒಂದೇ ಒಂದ್ ಹಾಕ್
ಹ್ಮ್ ಮತ್ತೆ ನೀವ ಒಂದ್ ವರ್ಷ ಅಂತ ವೈಟ್ ಮಾಡಿರ ಮತ್ತೆ ಮನೆ ಮೇಂಟೈನ್ ಹೆಂಗ್ ಮಾಡ್ತೀರಾ
ನಾವು ಕೆಲಸಕ್ಕೆ ಹೋಗ್ತಿವಿ
ಒನ್ ನೀವೇನ್ ಕೆಲ್ಸಕ್ ಹೋಗ್ತೀರಾ
ನಾವ್ ಏನ್ ಮೇಡಂ ಹೋದ್ರೆ
ಹ್ಮ್
ಮಾಲಾಕ್ತೀವಿ
ನಿಮ್ಮ ಅಪ್ಪಾ ನಿಮ್ಮ ಅಪ್ಪ ಅಮ್ಮ ಹಾ
ನಿಮ್ಮಪ್ಪ ಇರ್ಲಿ
ಅಪ್ಪ್ ಕಮಲ ಏನ್ ಮಾಡುತೀರಾ
ಎಲ್ಲಾ ಇನ್ನೇನು ನಮ್ ಜೊತೆಗೆ ಸ್ಕೂಲ್ ನೋಡ್ಕೊಂಡಿರ್ತಾದ
ಹ್ಮ್
ಡೈರಿ ಡೈರಿ ಹೋಗುತ್ತ
ಏನು ಜೋಳ ಅಂತ ಹೇಳ್ತಿದ್ರಲ್ಲ ಹೇಳಿ
ಹ್ಮ್ ತಡಿ ತಡಿ ಎರಡು ನಿಮಿಷ ಮಾಡ್ತೀನಿ
ಹ್ಮ ಆ ಸರಿ ಆಯ್ತು
ಹ್ಮ್
ಹ